ಹ ಹೇಳಿ ಬ್ರ ಏನಿಲ್ಲಬ್ರು ಫೋನ್ ಬಂತಲ್ಲ ಅಂದದ್ದೆ ಮಲಗಿದ್ದೆ
ಹಾ ಹಾ
ನೆವರು
ಹ ನಾಬ್ರು ಹಿಂಗೆ ವಾಕ್ ಮಾಡ್ತಾ ಇದ್ವಿ ನಮ ಸ್ವಲ್ಪ ಏರ್ ಫಾಲ್ ಆಗೋದು
ಹಾಂ
ಹ ಅದಕ್ಕೆ ಯಾವತರ ಸೊಲ್ಯೂಷನ್ ಹುಡ್ಕೋದು ಅಂತ ಸರ್ಚ್ ಮಾಡ್ತಾನೆ ಇದ್ವಿ
ಹಾ ಬ್ರೋ
ಅ ಆನ್ಸರು ಕೂಡ ಕರೆಕ್ಟ್ಗ ಸಿಗ್ತಾ ಇಲ್ಲ
ಹಾ
ಹ ನಿಮ್ಗ ನಾದ್ರು ಗೊತ್ತಬ್ರು ಏನ್ ಯೂಸ್ ಮಾಡ್ಬೇಕು
ಅಂದ್ರೆ ಬ್ರೋ ಸ್ಟಾರ್ಟ್ ತೆಂಗು ಒಂಚ್ರ್ ನಮಗೂ ರ್ ಫಲ್ಲ್ಲ ಆಗ್ತಿತ್ತು ಬರ
ಹಾ
ಅದೇ ಶಂಪು ಎಲ್ಲ ಯೂಸ್ ಮಾಡ್ತವಿ ಅಷ್ಟದಾಗ ಇದೀರ ಅವರು
ಹರು ಅಷ್ಟಲ್ಲ ಅವರು
ಹಾಸ್ಟೆಲ್ ಅಂದ್ರೆ ಹಂಗಗೆಲ್ಲ ಅವರು ಸೋಲರ್ ನೀರು ಅದು ಏರ್ಫಾಲ್ ಆಗ್ತಿರುತ್ತೆ ನಮ್ಮದುೂ ಅಷ್ಟಲ್ಲೇ ಇವಾಗೊಂಚು ಕಮ್ಮಿ ಆಗಿದರುರ್ಪ
ಬ್ರರು ಅದು ಏನೇ ಯೂಸ್ ಮಾಡ್ತಿರಬ್ರು ನೀವ ಏನಾರ ಎಕ್ಸ್ಟ್ರಾ ಶಾಂಪು ಶಂಪು ಏನಾದ್ರು ಯೂಸ್ ಮಾಡ್ತಿದೀರಾ ಏನು ಅಂತ ಹ
ಹಾ ಬರು ಶಾಂಪೂ ಅದು ಒಂಚೂರು ಬೈ ಮಾಡ್ಬೇಕು ಬರು ಏರ್ ಫಾಲು ಆಗಿಲ್ದಂಗೆ ಕಂಟ್ರೋಲ್ ಆಗುತ್ತೆ ಏರ್ ಫಾಲು ಒಂದು ಸ್ವಲ್ಪ ಪ್ಪಾ ಆಮೇಲೆ ಕೂದಲ ಚೆನ್ನಾಗಿ ಬೆಳೆಯುತ್ತೆ ಮಮೇಲಿ ನಾವು ಹಿಂಗಗೆ ಒಬ್ ನೋಡಿದ್ದು ಫೋನಲ್ಲೆಲ್ಲ ಫಸ್ಟು ಬಂದಿದ್ದೆ ಇಂದುಲೇಖ ಯೂಸ್ ಮಾಡಿ ಅಂತ ಬಂತು ಬ್ರೋ
ಹಾ ಹಾ ಹಾ ಹಾ
ಅದನ್ನ ಒಂದ್ಸಲ್ ಟ್ರೈ ಮಾಡೋಣ ಅಂತ ಯೂಸ್ ಮಾಡಿದವರು
ಹಾ ಹಾ
ಅಂದ್ರೆ ಕೂದಲ ಚೆನ್ನಾಗಿ ಬೆಳೆಯ ಕಸ್ತರು ಅಂ ದಪ್ಪ ಆಅಷ್ಟೇ ಮತ್ತೇನು ಏರ್ಫಲ್ ಆಗ್ತಿಲ್ಲ ಅವರು
ಹಾ ಬರು ಮತ್ತೆ ನಾನು ಇನ್ನೊಂದು ರಿಸರ್ಚ್ ರಿಸರ್ಚ್ ಮಾಡಿದ್ದೆ ಅದು ಚೆನ್ನಾಗಿದವರು ಬಟ್ ಅಮೌಂಟ್ ಒಂದ್ ಸ್ವಲ್ಪ ಕಾಸ್ಟ್ಲಿ ಆಗುತ್ತ ಬ್ರೋ ಅದು
ಹ ಅವರು ಕಾಸ್ಟ್ಲಿ ಪ್ರಾಡಕ್ಟ್ ಅಂದ್ರೆ ಒಂಚೂರು ಚೆನ್ನಾಗಿರುತ್ತಲ್ಲ ಅವರು ಈಗ ಕಡಿಮೆ ರೇಟಿದ ತ ಕೋತೀವಿ ಅಂದ್ರೆ ಏನ ಆಗಲ್ಲ
ಹಾ ಹಾ
ಯಾವ್ದ ಬರ
ಅದು ಕೀಟಚನ ಅಂತ ಒಂದಿದೆ
ಹ
ಮತ್ತೆ ಕ್ಲೈಮಡ್ ಮೈಸನ್ ಅಂತ ಒಂದಿದೆ
ಹ
ನೀವು ಹಂಗೆ ಒಂದು ನಾಲ್ಕಕ್ ಪ್ರಾಡಕ್ಟ್ ಸರ್ಚ್ ಮಾಡಿದೀನಿರು
ಹಾ ಬ್ರೋ
ಬಟ್ ಅದ್ರಂದ ಔಟ್ಪುಟ್ ಎಲ್ಲ ಬೆಸ್ಟ್ ಇದೆ
ಹಾ
ಬಟ್ ಅಮೌಂಟ್ ಒಂದ ಸ್ವಲ್ಪ ಕ್ಯಾಶ್ಲಿಂತ ಸುಮ್ನೆ ಆಗಿದೀವಿ ಒಬ್ರು ಬೈ ಮಾಡ್ಬೇಕು
ಎಷ್ಟಿದ ಬರ ಪ್ರೈಸ್ ಅದ್ರದ್ದಲ್ಲ
ಪ್ರೈಸ್ ಬ ಒಂದ್ರದ್ದ ತೌಸಂಡ್ ಹಂಡ್ರೆಡ್ ನ ಇದೆ ಇನ್ನೊಂದ್ರದ್ದ ಇದು ಆಫರ್ ಅಲ್ಲಿ ಬೈ ಮಾಡಿದ್ರೆ ತ್್ರಿಬಲ್ ನೈನ್ ಇದೆ
ಹಾ
ಇನ್ನೊಂದು ಕ್ಲಮಡ ಮೈಸನ್ ಅಂತ ಬಂದ್ಬಿಟ್ಟು ಅದು ಎಕ್ಸ್ಟ್ರಾ ಕಾಸ್ಟ್ಲಿ ಆಗುತ್ತೇ ಬರು ಅದು
ಹಾ
ಆಮಲಿ ಈಗ ಯಾರೋ ಅಫಿಷಿಯಲ್ ವೆಬ್ಸೈಟ್ ಅ ಮಾಡ್ತೀನಿ ಅಂದ್ರೆ ಅವ್ರರುಫಿಷಿಯಲ್ ವೆಬ್ಸೈಟ್ ಅಲ್ಲಿ ನಮಗೆ ಅರೌಂಡ್ ತೌಸಂಡ್ ಫೋರ್ ಹಂಡ್ರೆಡ್ ಅನ್ನು ಬೀಳುತ್ತೆ ಪರ ಫೀಸು ಅದುಬ್ರು ಒನ್ ಮಂತ್ ಯೂಸ್ ಮಾಡಿ ಒನ್ ಮಂತ್ ಬಿಡಂಗಿಲ್ಲ ಕಂಟಿನ್ಯೂಸ್ ಒನ್ ಫೋರ್ ಮಂತ್ ಆದ ಯೂಸ್ ಮಾಡ್ಬೇಕುೊಬ್ರು
ಹಾ
ಹಾ ಅದನ್ ಯೂಸ್ ಮಾಡಕೆ ರೂಲ್ಸ್ಸ್ ಇದಾಗಬ್ರು
ಏನಿದೆ ಅವರು ರೂಲ್ಸಸ್ ಎಲ್ಲ
ಫಸ್ಟು ಫುಲ್ಲು ತಲೆ ವಾಶ್ ಮಾಡಿಬಿಡ್ಬೇಕು
ಹಾ
ವಾ್ಮಾಡಬಿಟ್ಟು ಅದನ್ನ ಹಚ್ಬಿಟ್ಟು ಒಂದ್ ಅವರ್ ಟು ಅವರ್ ಬಿಡ್ಬೇಕು
ಹಾ ಅಂದ್ರೆ ಹಂಗೆ ಹಾ
ಹಾ ಶಾಂಪೂರ ತೊಳಿಬೇಕು
ಅಂದ್ರೆ ಶ
ಹಾ ಬ್ರರು ಅತ್ರರಲ್ಲಯ ಕೊಡ್ತಿದಿದ್ದಾರೆ ಬರು
ಹಾ
ಹ ಅದನ್ನು ಅ್ರ ಅದ್ರಲ್ಲೇ ವಾಶ್ ಮಾಡ್ಬೇಕು
ಹಾ
ಹ ಮತ್ತೆ ದಿನಕ್ಕೆ ಎರಡ್ ಸತಿ ಯೂಸ್ ಮಾಡ್ಬೇಕು ಮಾರ್ನಿಂಗು ಮತ್ತೆ ಈವ್ನಿಂಗು
ಟೂ ಟೈಮ್ಸ್ ವಾಸ್ ಬೇಕ ಅವ್ರರು ಅಲ್ಲ ನ
ಆ ಬ್ರೋ ಟೂ ಟೈಮ್ಸ್ ಮಾಡ್ಬೇಕು ಅದು ತು ರು ಪ್ರೊಸೀಜರ್ ಅಮೌಂಟ್ ಕೊಟ್ಟನ ಬೈ ಮಾಡ್ಬೋದು
ಬ್ರಸೀ ಸರ್ ಮಾಡಕ್ ಆಗ್ತಿಲಲ್ಲ ಬ್ರೋ ಹೇಳ್ತಿರೋ ನೋಡಿದ್ರೆ ಬೆಳಿಗ್ಗೆ ಸಂಜೆ ಅಂದ್ರೆ ಆಗದೇ ಇಲ್ಲರು ಬೆಳಿಗ್ಗೆ ಮಾಡಿದ್ರೆ ಸಂಜೆ ಹೊಣಕ್ ಗಲ್ಲ ಸಂಜೆ ಮಾಡಿದ್ರೆ ಬೆಳಗ್ಗೆ ಮಾಡಕ್ಕಾಗಲ್ಲ
ಹಾ ಹಂಗಾಗಿ ಹಂಗಾಗಿ ಸಮಸ್ಯೆ ಆಗಿದೆ ಬ್ರೋ ಹ ಈ ಗಿಲ್ಲಾಗ್ರ ಬಿಸಿ ನೀರಲ್ಲೇ ಮಾಡ್ಬೇಕು ಅದು ಒಲೆ ಮೇಲೆ ಕಾಸ್ಕೊಂಡ ಮಾಡ್ಬೇಕು ಅಂತಾರ
ಹಾ ಅದು ಆಷ್ಟದಾಗ ಇದಿದ್ದೀವಿ ಅಂದ್ರೆ ಆಗಲ್ಲ ಹಬ್ರು
ಹ ಅದು ಗೀಸರ್ ನೀರು ಇಲ್ಲ ಸೋಲಾರ್ ನೀರು ಇಲ್ಲ ಒಂದೊಂದ ಆಸ್ ರಲ್ಲಿ ಗೀಸರ್ ಇರಲ್ಲ ಸೋಲಾರ್ ಇರಲ್ಲ ಎಲೆಕ್ಟ್ರಿಕ್ ಹೀಟರ್ ಯೂಸ್ ಮಾಡ್ತಾರೆ
ಹಾ
ಅದರಿಂದ ಕೂಡ ಏರ್ ಫಾಲ್ ಆಗುತ್ತೆ
ಹಾ ಬ್ರರು ಆಗುತ್ತೆ ಎಲೆಕ್ಟ್ರಿಕ್ ಹೀಟರ್ ಇಂದ ನಮ್ಮ ಫ್ರೆಂಡ್ಸ್ ಯೂಸ್ ಮಾಡ್ತಿದ್ರು ಬ್ರರು ಚೇ ಇದ್ದಾಗೆಲ್ಲ ಅಂದರೆ ಬಿಸ್ನೆನೀರು ಕರೆಕ್ಟಾಗಿ ಬರೋಲ್ಲ ಮಳೆಗಾಲದದಲ್ಲಿಲ್ಲ ಒಂದು ಎಲೆಕ್ಟ್ರಿಕೇಟರ್ ಯೂಸ್ ಮಾಡರು ಲ್ಲ ಒಂದು ಮಂತ್ ಅಷ್ಟಲ್ಲಿ ಫುಲ್ ಬರ್ತಿ ಇಏರ್ ಫಾಲ್ ಆಗೋದು ಬರು ಇ ಭ ಏರ್ಫಾಲ್ ಆಗ್ಬಿಡ್ತ ಅವರಿಗೆಲ್ಲ ಮತ್ತಬ್ರು ಅವ್ರು ಏನು ಟ್ರೀಟ್ಮೆಂಟ್ ತಗೊಂಡ್ರೋ ಗೊತ್ತಿಲ್ಲ ಅವರು
ಹ್ಮ್
ಅವರೆಲ್ಲ ಅಂದರೆ ಕಾಲೇಜ್ ಬಿಟ್ಟರು ಏರ್ಫಾಲ್ ಆಗೋದು ನೋಡಿ ಎಲ್ಲ ಅಕ್ಕಾ ಜೇರ ಬುರ ಇದಾ
ಹ್ಮ್ ಮತ್ತೆ ಬ್ರೋ ಅಲ್ಲ ಬ್ರೋ ನಾನ ನೋಡಿದೀನಲ್ಲ ಪ್ರಾಡಕ್ಟ್ ಕೂಡ ಚೆನ್ನಾಗಿದಾವೆ ನೀವು ಕೂಡ ನಿಮ್ದು ಹೆರ್ ಫಾಲ್ ಆಗ್ತಿದೆ ಅಂತ ಹೇಳ್ತಿದ್ರ ನೋಡಿ ಬ್ರೋ ಬೈ ಮಾಡೋಣ ಬೇಕಾದ್ರೆ ಆಫರ್ ಅಲ್ಲಿ ಇದ್ರೆ ಬೈ ಮಾಡ್ಬಹುದು ನಮಗೂ ಅಮೌಂಟ್ ಕೂಡ ಕಡಿಮೆ ಆಗುತ್ತೆ ಸೇ ಆಗುತ್ತೆ ಹ್ಮ್ ಹ್ಮ ಬೈ ಮಾಡಕ್ ಇಂಟ್ರೆಸ್ಟ್ ಇದೆಯ ಬ್ರೋ ಅದೇ ಇದು ಪ್ರಾಡಕ್ಟ್ ನ ಬೈ ಮಾಡಕ್ ನಿಮ್ಗೂ ಇಂಟ್ರೆಸ್ಟ್ ಇದೆಯಾ ಅಂತ
ಹ್ರರು ಇಂಟ್ರೆಸ್ಟ್ ಇದೆ ಮಾಡ್ಲೇಬೇಕಲ್ಲಬ್ರು ಮತ್ತೇನು ಕಾಲೇಜ್ ಲೈಫ ಅಲ್ಲ ಏರ್ ಫಲ ಆಬ ಬಿಡ್ತು ಅಂತ ಅ ಮುಂದೆ ಕಷ್ಟ ಅಲ್ಲ ಬ್ರೋ
ಕಷ್ಟ ಹ್ಮ
ನೋಡ್ಕೊಬೇಕಲ್ಲ ಬ್ರೋ
ಹಾ ಹ್ಮ
ನೀವು ತಗೋನ್ತೀರ ಬ್ರೋ
ಹ ಬ್ರರು ನಾನು ಅದೇ ಬೈ ಮಾಡ್ಬೇಕು ಅಂತ ಇದ್ದೀನಿ ಇ್ರರು ಈಗ ಈ ಸ್ಯಾಟರ್ಡೇ ಆಫರ್ ಇದೆ
ಹೌದ ಬ್ರೋ
ಮೆಗಾ ಸೇಲ್ ನಡತ
ಹಾ ಫ್ಲಿಪ್ಕಾರ್ಟ್ ಎಲ್ಲ ನಡೀತಿದೆ ಅನ್ಸುತ್ತೆ ಎಲ್ಲಬ್ರು ಮಜಸ ಎಲ್ಲ
ಬ್ರೋ ಫ್ಲಿಪ್ಕಾರ್ಟ್ ಯೂಸ್ ಮಾಡದ ಕಡಿಮೆ ಬ್ರೋ ನಾವು
ಹಾ ಅಮೆಝಾನ್ ಯೂಸ್ ಮಾಡ್ತನಿ ಬ್ರೋ
ಅಂದ್ರೆ ಅದ್ರಲ್ಲಿ ಏನಾರ ಆಫರ್ಲ್ಲ ಕಾರ್ಡ್ಗಳು ಬೇರೆ ಎಲ್ಲ ಸಿಗುತ್ತವ್ರ ಏನೋ ಅವ್ರು ಬಿಟ್ಟಾಗ ಅಷ್ಟೇ ಆಫರ
ಹ ಅವರು ಬಿಟ್ಟಾಗಂದ್ರೆ ಒಬ್ರು ಈಗ ಏರ್ ಹೆಂಡಲ್ಲ ಅವರು ಈಗ ಇಯರ್ ಇಯರ್ ಎಂಡಲ್ಲಿ ಬಿಡ್ತಾರೆ ಆಫರ್ಸು ಅದ ಆಫರ್ಸ್ ನೋಡ್ಬಿಟ್ಟು ಬೈ ಮಾಡ್ಬೇಕು
ಹಾ ನಾನ್ ಯೂಸ್ ಮಾಡಲ್ಲ ಬ್ರೋ ಅಮೆಝಾನ್ ಹ
ಇನ್ನ ರಿಸರ್ಚ್ ಮಾಡ್ತಾ ಇದ್ನಲ್ಲಾ.
ಹ್ಞಾ.
ಹಂಗೆ ನಮ್ಮ ಫ್ರೆಂಡ್ ಒಬ್ಬ ಹೇಳ್ದ ಜುಲೈ ಫಸ್ಟ್ ವೀಕ್ ಅಲ್ಲಿ ಚೆನ್ನಾಗಿರ ಆಫರ್ಸ್ ಬಿಡ್ತಾರೆ ಅಂತ. ಅದೇ ಆಫರ್ ಅಲ್ಲೇ ಬೈ ಮಾಡೋಣ ಅಂತ ಇದೀನಿ ಬ್ರೋ.
ಹೌದ ಬ್ರಾ
ಹುಂ.
ನಮಗ ಅದ್ರ ಬಗ್ಗೆ ಗೊತ್ತಿಲ್ಲ ಬ್ರು ಅಂದ್ರ ನಾ ಅಮೆಝನ್ ಅಲ್ಲಿ ಯೂಸ್ ಮಾಡಲ್ಲ ಬ್ರೋ. ಫ್ಲಿಪ್ಕಾರ್ಟ ಎಲ್ಲ ಯೂಸ್ ಮಾಡ್ತಿ ಬ್ರು ಹ್ಞಾ ಫ್ಲಿಪ್ಕಾರ್ಟ್ ಯೂಸ್ ಮಾಡ್ತತಿವ ಅಮೆಝಾನ್ ಯೂಸ್ ಮಾಡಿಲ್ಲ.
ಅಲ್ಲಬ್ರ ಫ್ಲಿಪ್ಕಾರ್ಟ್ ಅಲ್ಲಿ ಪ್ರಾಡಕ್ಟ್ ವಿವ್ ಅದೆಲ್ಲ ಯಾತರಗೆ ಬ್ರೋ.
ಅದ್ರಲ್ಲ ಪರವಾಗಿಲ್ಲ ಬ್ರು ತೋರ್ಸುತ್ತೆ ಆಮೇಲೆ ಎಷ್ಟ ಜನ ಯೂಸ್ ಮಾಡಿದ್ದಾರೆ ಅಂತಾನ ಗೊತ್ತಾಗತ್ತೆ. ತಗೊಂಡು ರೇಟಿಂಗ್ಸ್ ಎಲ್ಲ ಕೊಟ್ಟಿರ್ತಾರಲ್ಲ ಬ್ರೋ ರೇಟಿಂಗ್ಸ್.
ಹ್ಮ ಹ್ಞಾ ಹ್ಞಾ ಹ್ಞಾ.
ಮಿಶೋದಲ್ಲೂ ಅಷ್ಟೇ ಬ್ರೋ ಅದ್ರಲ್ಲೂ ರೇಟಿಂಗ್ಸ್ ಈಗ ಬೈ ಮಾಡಿದ್ದನ್ನ ಅಪ್ಲೋಡ್ ಮಾಡ್ತಾರೆ ತೊಗೊಂಡೋರು. ಫೋಟೋಸ್ನ ಆಮೇಲೆ ಚೆನ್ನಾಗಿದೆಯಲ್ಲ ಅಂತ ರೇಟಿಂಗ್ಸು ಕೊಡ್ತಾರೆ. ಅಂದ್ರೆ ಅದ ಚ ಆಥರ ನೋಡ್ ತುಗೊಂನ್ಬೇಕು ಬ್ರ ರೇಟಿಂಗ್ಸ್ ಯಾವ್ದ ಚೆನ್ನಾಗಿರುತ್ತೋ. ಆ ಥರ ತಗಬೇಕು ಅಮೆಜಾನ್ ನನಗ ಗೊತ್ತಿಲ್ಲ ಬ್ರ ಅಷ್ಟ ಕರೆಕ್ಟ್ ಆಗಿ ಬ್ರೋ ಆನ್ಲೈನ್ ಬುಕಿಂಗ್ ಬೆಸ್ಟ್ ಅನ್ಸುತ್ತಾ ಏನು ಶಾಪಲ್ಲಿ ಹೋಗಿ ತಗೊಳ್ಳ ಬೆಸ್ಟ್ ಅನ್ಸ ತರು
ಅಲ್ಲ ಬ್ರೋ ಆನ್ಲೈನು ಬೆಟ್ರು ಇಲ್ಲ ಆಫ್ಲೈನ್ ಮಸ್ತ ಬೆಟರ್ ಬ್ರೋ ಯಾಕೆಂದ್ರೆ ಈಗ ಪ್ರಾಡಕ್ಟ್ ನಗೆ ತೋ ಕಾಣ ತೊ ಅಲ್ಲಿ ತೋರ್ಸದೆೇ ಒಂದ ತೋರ್ಸಿರ್ತಾರೆ.
ಹಾ
ಬಟ್ ಸ ಪ್ಯಾಕಿಂಗ್ ಅಲ್ಲಿ ಎಕ್ಸ್ಚೇಂಜ್ ಆಗ್ಬದು ಅದಕಿ ಹಾಸ ಆಫ್ಲೈನ್ ಅಲ್ಲ ಆದ್ರೆ ಈಗ ಮಾಮೂಲಿ ಬ್ರೋ ಆಫ್ಲೈನ್ ಅಲ್ಲಿ ಯಾರು ಅಷ್ಟು ಮೋಸ ಮಾಡಕ ಆಗಲ್ಲ. ಏಕೆಂದ್ರ ಅವ್ರ ಅಂಗಿಗೂ ಕೂಡ ಕಸ್ಟಮರ್ಸ್ ಬೇಕು. ಅಂಗ ಆಗ್ಬಿಟ್ ಟು ಏನೋ ಅಷ್ಟ ಇದನ್ನ ಮೋಸ ಮಾಡಲ್ಲ ಬ್ರೋ ಆದ್ರೆ ಇನ್ನೊಂದ ಏನ್ ಗೊ ತ್ತ ಬ್ರೋ ಆಪೈನ್ ಅಲ್ಲಿ ಆಫರ್ಸ್ ಏನು ಕೊಡಲ್ಲ.
ಹ್ಮ.
ಅದು ಪ್ರೊಡಕ್ಟ್ ಎಷ್ಟ ಇರುತ್ತಲ್ಲ ಎಂ ಆರ್ ಪಿ ರೇ ಅಷ್ಟಕ್ಕೆ ಬೈ ಮಾಡ್ಬೇಕು.
ಹಾ
ಅದೊಂದ ಮೇನ್ ತಿಂಗ್ ರು ಆಫ್ಲೈನ್ ಅಲ್ಲಿ ಅದು ಬಿಟ್ರೆ ಇನ್ನ ಆನ್ಲೈನ್ ಅಲ್ಲಿ ಆದ್ರ ಸುಮ್ ಈಗ ಪ್ರಾಡಕ್ಟ್ಗಳಗು ಆಫರ್ ಏನು ಕೊಡ್ತಾರೆ ಅಂದ್ರೆ ಆ ಪ್ರಾಡಕ್ಟ್ ಗಳು ಸೇಲ್ ಆಗಿರಲ್ ತಾ
ಹ
ಅದನ್ನ ಈಗ ಅದು ಮತ್ತೆಲ್ಲ ಓಲ್ಡ್ ಆಗರುತ್ತೆ ಬ್ರೋ ಅದರು ಅಪ್ಡೇಟೆಡ್ ವರ್ಷನ್ಸ್ ಯಾವಾರೂ ಪ್ರಾಡಕ್ಟ್ ಬಂದಿದ್ರೆ ಜಾಸ್ತಿ ದಿನ ಅಪ್ಡೇಟೆಡ್ ವರ್ಷನ್ ಪ್ರಾಡಕ್ಟ್ ಗೆ ಇದು ಅಟ್ರಾಕ್ಟ್ ಆಗ್ಬಿಡ್ತಾರೆ.
ಹಾ
ಹಾ ಅದನ್ನ ಏನ್ ಮಾಡ್ತಾರೆ ಈಗ ಹಳೆ ಪ್ರಾಡಕ್ಟ್ ಬ್ರು ಅದು ಯೂಸ್ ಆಗಲ್ಲ ಅದು ಯೂಸ್ ಆಗಲಿಲ್ಲ ಅಂದ್ರ ಇನೊಂದ ಮೇನ್ ತಿಂಗ ಏನದ್ರ ಬ್ರ ಎಕ್ಸ್ಪರಿ ಅಂತ ಹಾಕಿರ್ತಾರೆ ಡೇಟ್. ಅದೇನಾದ್ರೆ ಎಕ್ಸ್ಪೈರ್ ಆಯ್ತು ಅಂದ್ರೆ ಒಬ್ರು ಅದ ಎಷ್ಟ್ ಅಮೌಂಟ್ ಕೊಟ್ಟು ಅವರು ಪರ್ಚೇಸ್ ಮಾಡಿರ್ತಾರಲ್ಲಾ.
ಹಾ
ಅವರಿಗೂ ಕೂಡ ಲಾಸ್ ಆಗುತ್ತೆ ಹಂಗ ಬಾ ಹಂಗ ಆಗ್ಬಿಟ್ಟು ಬಂದಷ್ಟ ಅಮೌಂಟ್ ಬರ್ಲಿ ಅಂತ ಹೇಳ್ಬಿಟ್ಟು ಅವರು ಕೂಡ ಆಫರ್ ಅಂತ ಬಿಡ್ತಾರೆ ನಮಗ ಏನ್ ಅನ್ಸುತ್ತೆ ಆಫರ್ ಚೆನ್ನಾಗಿದ್ದಾವೆ ಅಂತ ತಗೊಂತೀವಿ ಬಟ್ ಎಲ್ಲಾ ಇದ್ರಲ್ಲ ಆತರ ಮಾಡ್ತಾರೆ ಅಂತ ಹೇಳಕ ಆಗಲ್ಲ.
ಹಾ ಬ್ರೋ.
ಬಟ್ ಸಮಟೈಮ್ಸ್ ಆತರ ಆಗ ಚಾನ್ಸಸ್ ಇದಾವೆ ಬ್ರೋ.
ಹಾ
ಯಾಕೆಂದ್ರೆ ಇಲ್ಲ ಇಲ್ಲ ಜನಗಳು ನಮ್ ಇದನ್ನ ಬೆಳಸ್ಬೇಕು ಅಂತ ಹೇಳಿ ಆಫರ್ ಕೊಡ್ತಾರೆ
ಹಾ
ಇಲ್ಲ ಈ ತರ ಇದಾದ್ರು ಆತರನ ಯೂಸ್ ಮಾಡ್ತಾರೆ ಅವರು ಎಲ್ಲ ಈಗ ಈ ಒಂದೇ ಕಾಯನಿಗೆ ಎರಡ ಇದಿದ್ದ ಹಂಗಿಬ್ರು ಯಾರನುೂ ನಂಬಕ್ಕ್ಕಗಲ್ಲ ಹ ಆಲ್ಮೋಸ್ಟ್ ನಾವೇ ಒಂದ್ ಸ್ವಲ್ಪ ತಿಿಂಕ್ ಮಾಡ್ಬಿಟ್ಟು ಅದ್ರ ಬಗ್ಗೆ ಚೆಕ್ ಮಾಡ್ಬಿಟ್ಟು ಯೂಸ್ ಮಾಡೋದ ಬೆಟರ್ ಬ್ರೋ
ಹ ಆಗರ
ಹೂ
ನೋಡ್ಬೇಕ ಬ್ರೋ ಈ ಮಂತ್ ಈ ಈ ಮಂತ್ ಸ್ಟಾರ್ಟ್ ಆಗತ್ತವ್ರಾ
ಹಾ ಬ್ರೋ ಈ ಸಾಟಿಯಾರ್ಡೇ ಸ್ಟಾರ್ಟ್ ಆಗಿದೆ ನೀವು ಬೇಕಾದ್ರೆ ಬೈ ಬೈ ಮಾಡ್ತೀನಿ ಅಂದ್ರೆ ಹೇಳಿ
ಹಾ
ನಿಮಗೂ ಬೇಕಾದಾರ ಪ್ರೊಡಾಕ್ಟ್ ಡೀಟೇಲ್ಸ್ ಅದೆಲ್ಲ ಕಳ್ತೀನಿ
ಹಾ ಬ್ರೋ ಕಳ್ಿಸಿ ಬ್ರೋ ಬೋಡ
ಬೇರ ಬೈ ಮಾಡ್ಕೊಳ್ಳಿ ಚೆನ್ನಾಗಿದೆ ನಿಮ್ದಗ ಬೇರೆ ಏರ್ಫಾಲ್ ಆಗ್ತಿದೆ ಅಂತ ಹೇಳ್ತಿದ್ದೀರಾ
ಹೌರು
ಹಾ ನಿಮಗೂ ಚೆನ್ನಾಗ್ ಆಗುತ್ತೆ ಯೂಸ್ ಕೂಡ ಆಗುತ್ತೆ
ಹಾ
ಹೂ ಮತ್ತೆ ನೀವ ಯಾವ್ದ್ರು ಪ್ರೊಡಕ್ಟ್ ನೋಡಿದೀರಬ್್ರರು ಅದು ಇದು ಹಿಂದ ಲೆಕ್ಕ ಅಂದ್ಬಿಟ್ಟು
ಇಲ್ಲ ಬ್ರೋ ನಾನು ನೋಡ್ಲಿಲ್ಲ ಸರ್ಚ್ ಮಾಡಿದೆ ಬಟ್ ಗೊತ್ತಾಗಿಲ್ಲ ಬ್ರೋ ಯಾವೋ ಅಷ್ಟು ಕರೆಕ್ಟಗೆ ಅದ್ರಲ್ಲ ಒಂಚರು ಕಾನ್ಸನ್ಟ್ರೇಷನ್ ಕಡಿಮೆ ಅವರು ಪ್ರೋಡಕ್ಟ್ಸ್ ಬಗ್ಗೆಗೆ ಇಲ್ಲ ತಲೆಗಿಟ್ಸ್ಕೊಂಡಿಲ್ಲೊಬ್ರು ಅದೊಂದು ನಮ್ಮ ಅಣ್ಣ ರೆಫರ್ ಮಾಡ್ಿದರು ಇನ್ ಯೂಸ್ ಮಾಡುವ ಅಂತ ಅದಕ್ಕೆ ಅದೊಂದು ಯೂಸ್ ಮಾಡ್ತಿದವರು
ಇಲ್ಲಬ್ರು ಇನ್ನೊಂದ ಹೆಂಗ ಬರ್ತ್ತಬ್ರು ಅವ್ರಿಗ್ ಕಂಫರ್ಟ್ ಆಗಿದ್ದು ಅವ್ ನಿಮ್ ಬ್ರದರ್ ಅವ್ರೆಲ್ಲ ಹೇಳ್ತಾರೆ
ಆಬ್ರೋ
ಹ ಅದನ್ ಬಿಟ್ಟು ನೀವು ಓನ ತಿಂಕ್ ಮಾಡಿದ್ರು ಎಷ್ಟ್ ದಿನ ಅಂತ ಅವ್ರ ಮಾಗ ಇವ್ರ ಮೇಲೆ ಡಿಪೆಂಡ್ ಆಗ್ತಾರಾ
ಹಾಗಬರು
ಹ ಆತರ ನೀವು ಒಂದ್ ಸ್ವಲ್ಪ ಕಾಮನಲ್ಲಿ ಥಿಂಕ್ ಮಾಡಿದ್ರೆ ನೀವು ಇನ್ನೊ ಸಜೆಷನ್ ಮಾಡಿ ಸಜೆಷನ್ ಮಾಡೋ ತಪ್ಪು ಅಂತ ಹೇಳಿ
ಹ್ರ ತಪ್ಪು ಅಂತ ಹೇಳ್ತಲ
ಒಬ್ಬರು ಮೇಲೆ ಡಿಪೆಂಡ್ ಆಗ್ಬರ್ದು ಬ್ರೋ ಜಾಸ್ತಿ ಹಾ ಆ ತಿಂಕಲ್ಲಿ ಹೇಳ್ತೀನಿ ಬ್ರೋ ಮತ್ತೆ ನೀವ್ ಅದಕ್ಕೂ ಬೇಜಾರ್ ಆದ್ರೆ
ಸರೇನಿಲ್ಲ ಅವರುೋ ಬಟೆಮರ
ಮತ್ತೆ ಹ ಮತ್ತೆ ಇನ್ನೊಂದು ಪ್ರಾಡಕ್ಟ್ ಒಂದಿದೆ ಬ್ರೋ ಹಾ ಕೌಜಿಕ್ ಅಂತ ಹೇಳ್ಬಿಟ್ಟು
ಹ
ಅದು ಮಾಮೂಲಿ ಮಾಮೂಲಿ ನಮ್ಗೆ ಏರ್ ಫಾಲ್ ಎರಡರಿಂದ ಆಗುತ್ತೆ ಬ್ರೋ ಒಂದು ಬಂದ್ಬಿಟ್ಟು ಮಾಮೂಲಿ ಹಾ ಅವ್ರದು ನೀರಿಂದು ವೆದರ್ ಕಂಡೀಷನ್ ಅದು ಕೇರ್ಫಾಲ್ ಆಗುತ್ತೆ
ಹಾ
ಅದು ಬಿಟ್ರೆ ಇನ್ನೊಂದು ಮೇನ್ ರೀಸನ್ ಏನಂದ್ರೆಬ್ರೋ ತಲೆಲ್ಲಿ ಇದು ಡ್ಯಾಂಡ್ರಫ್ ಅಂತ ಆಗುತ್ತೆ
ಹಾ
ಡ್ಯಾನ್ಫ್ ಇಂದ ಎರಡು ಮೇನ್ ರೀಸನ್ ಇದಾವೆ ಬ್ರೋ ಈಗ ಸಮ್ಟೈಮ್ಸ್ ಒಬ್ಬೊಬ್ಬರು ಪರ್ಸನ್ ಏನ್ ಮಾಡ್ತಾರೆ ಅಂದ್ರೆ ಎಲೆಗೆ ಆಯಿಲ್ ಹಾಕಲ್ಲ ಅಂದ್ರೆ ಒಬ್ರನಗ ಇಬ್ರನಿ ಏನು ಹಚ್ಚಲ್ಲಬ್ರೋ ಅದ್ರಿಂದ ಏನಾಗುತ್ತೆ ನಮ್ ತಲೇಲಿ ಇರು ರ ಚರ್ಮ
ಹಾ
ಅದು ಫುಲ್ ಡ್ರೈ ಆಗುತ್ತೆ
ಹಾ
ಅದು ಫುಲ್ ಡ್ರೈ ಆಗ್ಬಿಟ್ಟು ಅದು ಒಂಥರ ಇದು ಪೇಪರ್ ತರ ಪೇಪರ್ ಪೇಪರ್ ತರ ಇ ಉದ್ರಕೆ ಶುರು ಆಗುತ್ತೆ ಅವರು
ಹ ಅವಾಗದು ಅಂದ್ರೆ ತಲೆ ಕೂತಿರುತ್ತಲಾ
ಹಾ ಅದ್ ಕೂತಿರ್ತೇಬರು ಅದ್ ಕೆಳಗ್ ಬೀಳ್ತಾ ಬೀಳ್ತಾ ಇದ್ದಂಗೆ ಫಸ್ಟ್ ಮಗದ ಮೇಲೆ ಏನಾದ್ೂ ಬಿದ್ದವರು ಅಲ್ಲಲ್ಲಿ ಅಲ್ಲೆಲ್ಲ ಪಿಂಪಲ್ಸ್ ಆಗ್ತಾ ಹೋಗುತ್ತವರು
ಬೋ ಅಷ್ಟೆಲ್ಲ ಈಗ ಬಿಡಿ ಬ್ರೋ ಅದು ಯಾವು್ದ ಶಾಂಪೂ ಅಂದ್ರಲ್ಲ ಅದು ನೋಡಿ ಬ್ರರು ನೀ ಮುಂಚೆ ವಾಟ್ಸಆಪ್ ಮಾಡ್ತಿರಬ್ ಪ್ರಾಡಕ್ಟ್ ಎಲ್ಲ
ಹಾ ಮಾಡ್ತೀನಿ ಇವರು
ಮಾಡ್ರು ಅದು ಆಫರ್ ಇದೆ ಅಂದ್ರಲ್ಲ ಅವವತ್ತೊಂದಸರು ನನಗ್ ಕಾಲ್ ಮಾಡಬ್ರಾ ಆಯ್ತ ಬರು
ಹ್ರಾ
ಸರಿೇ ಬ್ರೋ
ಹಾ ಸರಿ ಬರು
ಹಾಂ ಸರಿ ಓಕೆ ಮ
ಚಲ